ಹಲೋ ಹ್ಮ್ ಏನ್ ಮಾಡ್ತೀಯ
ಹೇ ಅದ ಸುಮ್ಮ ಕೂತಿದೆ
ಊಟ
ಆಯ್ತು ನಿಮ್ದು
ಹ್ಮ್ ಆಯ್ತು ಓಕೆ ಇವಾಗ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಯಾವ ಟಾಪಿಕ್ ಅಂತ ಹೇಳ್ಬಿಟ್ರೆ ಇಡೀ ಜಗತ್ತಿಗೆ ತೇ ಉಪಯೋಗವಂತಹ ಅದೊಂದು ವಸ್ತು ಮತ್ತೆ ನಾನು ನೀನು ಕೂಡ ಉಪಯೋಗಿಸತರೋ ಅಂತದ್ದುಸ್ ಅು ಮತ್ತೆ ಏನೇ ಎರ್ಜೆನ್ ಏನೇ ಎಮರ್ಜೆನ್ಸಿ ಇದ್ರು ಕೂಡ ಬೇಕಾಗಿರೋದೆೇ ಫೋನು ಸೊ ಫೋನ್ ಬಗ್ಗೆನೇ ಮಾತಾ ಅಡೋನ್ವಾ
ಹಾ ಓಕೆ ಓಕೆ
ಹ್ಮ್ ಇವಾಗ ಫೋನು ಫೋನ್ ಅಂದ್ರೆ ಫೋನೇ ಒಟ್ಟಾದ್ರೆ ಅದಕ್ಕೆ ಕರೆನ್ಸ್ ಇದ್ರೇನೆ ಓಟ್ಟಾರೆ ಫೋನ್ ಯೂಸ್ ಮಾಡಕ ಆಗದು ಸೋ ಫೋನ ಅಲ್ಲಿ ಏನ ಹ ಸಿಮ್ಮು ಬೇಕು ಮತ್ತೆ ಸಿಮ್ಮು ಬೇಕು ಹ ಕರೆನ್ಸಿನ ಬೇಕು ಈಗ ಅವರಡುೂ ಇದ್ರೆ ಫೋನಲ್ಲಿ ಏನ್ ಮಾಡಕು ಸಾಧ್ಯ ಸೊ ಪೋನ್ ಇಂದ ಎಷ್ಟ ಲ್ಲಾ ಯೂಸ್ ಇದೆ ಅಂತ ಅಂದ್ರೆ ಒಂದೊಂದ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕಂದ್ರುನು ಕೂಡ ಫೋನ್ ಅಗತ್ಯ ಅಂದ್ರೆ ಅಗತ್ಯಾನೇ ಅಲ್ವಾ ಅಂದ್ರೆ ಈ ಒಂದು ಟಿ ಪಿ ಸೆಂಡ್ ಮಾಡ್ತಾರೆ ಸೊ ನಾವ್ ಒ ಟಿ ಪಿ ಹೇಳಕೆ ಫೋನ್ ಬೇಕೇ ಬೇಕಲ್ವಾ ಫೋನ್ ಇದ್ರೇನೆ ಒಓ ಟಿ ಪಿ ಹೇಳಕ್ ಸಾಧ್ಯ ನಮ್ದ ಆಧಾರ್ ಕಾರ್ಡ್ ಆಗಕ್ ಸಾಧ್ಯ ಅದೇ ರೀತಿ ಇವಾಗ ಮಕ್ಳುಗಳಿಗೆ ಸ್ಕೂಲಿಗೆ ಕಳಿಸತೀವಿ ಸ್ಕೂಲ್ಗೆ ಅಥವಾ ಕಾರ್ನಮೆಂಟ್ ಎರಡಲ್ ಒಂದು ಅದಕ್ ಯಾವ್ದ ಕೊಳಸಿದ್ರುನು ಮೊಬೈಲ್ ಬೇಕೇ ಬೇಕು ಎಂದು ಯಾಕಂದ್ರೆ ಈಗ ಎಲ್ಲಾ ಟ್ರೆಡಿಷ್ನಲ್ ಅಂದ್ರೆ ಈಗ ಈಗಿನ ಜನ್ರೇಷನ್ ಅಲ್ಲಿ ಮೊಬೈಲ್ ತುಂಬಾ ಇಂಪ್ ಹ್ಮ ಮುಖ್ಯ ಅದ್ರಲ್ಲಿ ಗ್ರೂಪ್ ಒ ಗ್ರೂಪ್ ಅಂತ ಮಾಡೇಬಟ್ಟಿರ್ತಾರೆ ಫೋನ್ ಅದಕ್ಕಾಗಿ ಬೇಕೇ ಬೇಕ ಆ ಗ್ರೂಪ್ ಅಲ್ಲಿ ಮಕ್ಳಿಗೆ ಅದ್ ಮಾಡಿ ಇದ ಮಾಡ ನಿಮ್ ಮಕ್ಲುಗಲು ಡಲ್ ಆ ಮ ವರ್ ಮಾಡ ಮಾಡ್ತಿಲ್ಲ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಲಿಕ್ಕ ಆದ್ರು ಹ್ಮ್ ಅಂತ ಹೇಳಿಕ್ಕಾದ್ನು ಫೋನ್ ಬೇಕೇಳ್ಬೇಕು ಸೊ ಇವಾಗ ಅಂದ್ರೆ ಇವಾಗ ನಾವ್ ಯಾರ್ಗಾದ್ರೂ ಕಾಲ್ ಮಾಡ್ತೀವಿ ಅಂದ್ರನು ಕೂಡ ಫೋನ್ ಬೇಕೇ ಬೇಕು ಈಗ ನಮ್ಮ ಹತ್ರ ಫೋನ್ ಇಲ್ಲ ತ್ತ ಅಂದ್ರೆ ನಾವು ಅಕ್ಕಪಕ್ಕ ಹೋಗಿ ಅವ್ರನ್ನ ಕೇಳುದ್ರುನು ಈಗ ಯಾರು ಕೂಡ ಫೋನ್ ನ ಬಿಟ್ಟಿ ಇರೋದಿಲ್ಲ ಎರಡ್ ನಿಮಿಷ ಕೊಟ್ಬಿಟ್ಟು ಸುಮ್ನೆ ಇರ್ತಾರೆ ಅಂದ್ರೆ ಅದೇ ದೊಡ್ಡ ವಿಷಯ ಒಂದ ನಿಮ ನಮ್ ಯಾರತ್ರ ಈಗ ಒಂದ್ ಫೋನ್ ಮಾಡಸ್ತೀವಂತ ಹೋದ್ರೆ ನಮ್ಮ ಪಕದಳ್ಳಿ ಏಲ್ ನಿಂತಿರ್ತಾರೆ
ಹ್ಮ್
ಫೋನ್ ಎಷ್ಟು ಬೇಗ ಕೊಟ್ಬಿಡ್ತಾರಪ್ಪ ನಮ್ಮ್ ಫೋನ್ ಎಷ್ಟು ಬೇಗ ಇಸ್ಕೊೋತೀನಿ ಅನ್ನೋ ಇದ್ರಲ್ಲ ಇರ್ತಾರೆ ಅಷ್ಟು ಇಂಪಾರಡೆೆಂಟ್ ಫೋನ್ ಬಂದು
ಅರಿ ಮಕ್ಕಳನು ತುಂಬಾ ಫೋನ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ
ಹ್ಮ್ ಹ ಅಂದ್ರೆ ಅವ್ರ ಮೈಂಡ್ ಸೆಟ್ ಏನು ಎಲ್ಲ ನೋಡ್ತಾರೆ ಆದ್ರೆ ನಾವು ನೋಡ್ಬೇಕು ಅನ್ನೋದೊಂದು ಇದು ಫೋನ್ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಆಮೇಲೆ ಫೋನ್ ಅಲ್ಲಿ ಏನ ಅಂದ್ರೆ ನಮ್ಗೆ ಏನೇ ಡೌಟ್ಸ್ ಇದ್ರುನು ಗೂ ಗೂಗಲ್ ಅಲ್ಲಿ ಹೋಗ್ಬಿಟ್ಟ ಬಿು ಸರ್ಚ್ ಮಾಡ್ಬಿಡ್ರನೆ ಅದೇ ಎಲ್ಲಾ ಸೊಲ್ಯೂಷನ್ ಕೊಟ್ಬಿಡುತ್ತೆ ಅಷ್ಟು ಉಪಯೋಗ ಇದೆ ಫೋನ ಅಲ್ಲಿ ಹಾವದಲ್ವಾ
ಹ್ಮ್ ಹ್ಮ್್ಮ
ಹ್ಮ್ ಆಮೇಲೆ ಈಗ ನಾವು ಏನಾದ್ರರು ಆ ಅಪ್ಲಿಕೇಶನ್ ಅಗ್ಬೇಕಾಂಡ್ರುಕುಡ ಕೂಡ ಬಂದೇ ಬಿಡ್ತೈತೆ ನೋಟಿಫಿಕೇಶನ್ ಅಂತ ಹೇಳ್ಬಿಟ್ಟು ಒಂದ ಯಾವದಾದ್ರೂ ಆಪ್ ಮುಖಾಂತರ ಏನಾದ್ೂ ವರ್ಕ್ ಮಾಡ್ಬೇಕಂದ್ೂ ಕೂಡ ನೋಟಿಫಿಕೇಶನ್ ಬಂದೆ ಬಿಡುತ್ತೆ ಈ ತರ ಐತೆ ಅಪರ್ಚುನಿಟಿ ಐತೆ ಜಾಯಿನ್ ಆಗಿ ಹ ಸೇರ್ಕೊಳ್ಳಿ ಮತ್ತೆ ಈತರ ಎಲ್ಲಾ ಮಾಡಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಬಂದೇವಿಡುತ್ತೆ ಹೌದಲ್ವಾ ಹ್ಮ್ ನಿಮ್ಗೆ ಯಾವ್ತರ ಅನ್ಸುತ್ತೆ ಫೋನ್ ಬಗ್ಗೆ
ಫೋನ್ ಬಗ್ಗೆ ಅಂದ್ರೆ ಮೊದ್ಲು ಫೋನೇ ಯೂಸ್ ಮಾಡ್ತಾ ಇರ್ಲಿಲ್ಲ ಮೊದ್ಲು ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕು. ಬಂದ್ರೆ ಅದ್ರ ಕಂಪ್ಯೂಟರ್ ಸೈಬರ್ ಹೋಗ್ಬೇಕು ಅಲ್ಲಿ ಮಾಡ ದುಡ್ಡು ಕೊಟ್ಟಿ ಮಾಡಿಸ್ಬೇಕು ಮತ್ತೆ ತಾಲೂಕಕ್ ಆಫೀಸ್ ಹೋಗ್ು ಎಲ್ಲಿ ಹೋಗೇಬೇಕಂದ್ರೆ ಅದ ಅಲ್ಲಿಂದ ಕಚೇರಿಗೆ ಹೋಗಿ ನಾವು ಅರ್ಜಿ ಹಾಕ್ಬೇಕಿತ್ತು ಈಗ ಆ ತರ ಏನಿಲ್ಲ
ಫೋನಲ್ಲಿ ಈ ಈಗ ಅರ್ಜಿ ಹಾಕೊಬಹುದು ಫೋನಲ್ಲಿ ಎಲ್ಲ ಮಾಡ್ಬಹುದು ಆವಾಗ ಸಮಯ ಬೋಥಿ ಫೋನ್ ಮಾಡ್ಬೇಕಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಹಾಕ್ಬೇಕು ಮಾತಾಡ್ಬೇಕು ಆದ್ರೆ ಇವಾಗಲ್ಲ ಅವ್ರ ಹತ್ರ ಎಲ್ಲ ಒಂದ್ ಮನೇಲಿ ಒಂದ್ ಎರಡ್ ಮೂರ್ ನಾಲ್ಕ್ ಫೋನ್ಗಳು ಇರ್ತೆ
ಹ್ಮ್ ಯಾರ್ಯಾರ ಇರ್ತಾರ ಅವ್ರ ಹತ್ರ ಎಲ್ಲಾ
ಹೌದು ಹ ಮತ್ತೆ ಆಮೇಲೆ ಒಬ್ಬಬ್ರು ಕೆಲಸಕ್ ಇಂಪಾರ್ಟೆಂಟ್ ಅಂತ ಪೋನ್ ಇಟ್ಕೊಂಡಿರ್ತಾರೆ ಒಬಬ್ರು ಟೈಂ ಪಾಸ್ ಅಂತ ಇಕೊಂಡಿರ್ತಾರೆ ಒಬಬ್ರು ಕಷ್ಟಕ್ಕೆ ಬೇಕ್ ಬೇಕಾಗುತ್ತೆ ಯಾರ್ ಹತ್ರಾನೂ ಕೇಳಬಾರ್ದು ಅಂತ ಪೋನ್ ಇಟ್ಕೊಂಡಿರ್ತಾರೆ ಹ ಮತ್ತೆ ಒಬ್ಬೊಬ್ಬರು ಒಂದೊಂದ್ ತರ ಇರುತ್ತೆ ಅವ್ರ ಅವ್ರ ಆಗಾಗ ಅವ್ರ್ದ ಅವ್ರ್ದೇ ನಾನ್ ರೀಲ್ಸ್ ಮಾಡ್ಬೇಕು ನಾನ್ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಬೇಕು. ಒಬ್ಬೊಬ್ಬರು ಒಂದೊಂದ್ ತರ ಆಸೆ ಇರುತ್ತ ಅದಕ್ಕೋಸ್ಕರ ಫೋನ್ ಇಟ್ಕೊಂಡಿರ್ತಾರೆ.
ಹ್ಮ್ ಫೋನು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಷ್ಟೆಷ್ಟು ಇಂಪಾರಡೆಂಟ್ ಅಲ್ಲ ಅವಾಗೆಲ್ಲ ಕಾಯಿನ್ ಬೂತ್ ತ್ತಲ್ ಮಾತಾಡ್ಬೇಕಾರೆ ಅದೇ ಒಂಥರ ಫೀಲಿಂಗ್ಸ್ ಇರೋದು ಸೊ ಇವಾಗ ಫೋನ್ ಯಾವಾಗ್ಲೂ ಇರ್ತೈತಲ್ಲ ಬಿಡ ಆಮೇಲ್ ಮಾಡ್ರ ಆಯ್ತ್ ತ ಅನ್ನೋದು ಕೂಡ ಆ ಮೈಂಡ್ ಸೆಟ್ಗ ಬಂದಿರುತ್ತೆ ಅಷ್ಟು ಇದಾಗಬಿಟ್ಟೈತೆ ಫೋನು. ಅಷ್ಟು ಅಟ್ರಾಕ್ಷನ್ ಹ್ಮ್ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಬೆನಿಫಿಟೂ ಈಗ ನಾವು ಎಲ್ಲಾ ಫ್ರೆಂಡ್ಸ್ ಗಳೆಲ್ಲಾ ಈಗ ಬೇರೆ ಬೇರೆ ಕಡೆ ಇರ್ತೀವಿ ಸೊ ಅವಾಗ ಎಲ್ರದು ಓ ನಮ್ ಕಾಲ್ ಇರುತ್ತೆ. ಆ ನಂಬರ್ಸ್ ಇರುತ್ತೆ ಸೊ ಒಂದು ಒಂದೇ ಗ್ರೂಪ್ ಅಲ್ಲಿ ಒಂದೇ ಗ್ರೂಪ್ಗೆ ಆಡ್ ಮಾಡ್ಬಿಟ್ಟು ಎಲ್ಲಾ ವೀಡಿಯೋ ಕಾಲ್ ಮಾತಾಡಬೋದು ಆತರ ಇವಾಗ್ ಕಾನ್ಫರೆನ್ಸ್ ಕಾಲ್ ಮಾತಾಡ್ಬಹುದು. ಆ ಮೆಸೇಜ್ ಮಾಡ್ಬೋದು ಈ ತರ ಎಲ್ಲಾ ಇರ್ತೈತೆ. ಅದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅಂದ್ರೆ ಈಗ ಹೋಗಿ ನಾವು ಡೈಲಿ ಡೈಲಿ ಅವ್ರ ಮನೆಗಳಗ ಹೋಗಿ ಮೀಟ್ ಮಾಡಕ ಆಗ್ ಆಲ್ಲ ಮತ್ತೆ ಮಾತಾಡಕ್ ಆಗಲ್ಲ ಸೊ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಕ್ ಆಗೋದಿಲ್ಲ ಅಲ್ವಾ ಇಷ್ಟು ಉಪಯೋಗಗಳಿದೆ ಮತ್ತೆ ಈಗ ಏನಾದ್ರು ನಮ್ಗೆ ಏನೋ ಒಂದು ಈಗ ಒಂದ್ ರೆಸಿಪಿನೇ ಬೇಕಾಯ್ತು ಅಥವಾ ಈಗ ಒಂದ್ ಅ ಅಂ ಪದಕ್ಕ್ ಅರ್ಥಾ ಗೊತ್ತಿಲ್ಲಾ ಅಂತ ಅಂದ್ರುನು ಕೂಡ ಸರ್ಚ್ ಮಾಡ್ಬಿಟ್ರ ಮೊಬೈಲ ಅಲ್ಲಿ ಗೊತ್ತೇ ಆಗ್ಬಿಡುತ್ತೆ ಅಷ್ಟು ಇಂಟರ್ನೆಟ್ ಅನ್ನೋದು ತುಂಬಾ ಮುಂದುವರದ್ ಬಿಟ್ಟಿದೆ ಅಲ್ವಾ.
ಹೌದೌದು ಈಗ ತುಂಬಾ ಜನಕ್ ಅಡಿಗಿನೇ ಮಾಡಕ್ ಬರಲ್ಲ ಫೋನಲ್ ನೋ ನೋಡ್ತಾರೆ ಅಡ್ಗೆ ಮಾಡ್ತಾರೆ ಅಡ್ಗೆ ಕಾಲ್ತ್ಕೊಂತಾರೆ ಮತ್ತ್ ಹಂಗೆನ್ ಫೋನ್ ಗಳಲ್ಲಲ್ಲ ಕೆಲ್ಸ ಆಫರ್ ಇದೆ ಕೆಲ್ಸ ಇದೆ ಅಂತ ಅಂದಬಿಟ್ಟ ತುಂಬಾ ಬಿಡ್ತಾರೆ. ಮತ್ತೆ ಮನೇಲಿ ಇರೋರಿಗೆಲ್ಲ ತುಂಬಾ ಉಪಯೋಗ ಆಗ್ತದೆ ಫೋನ ಇಂದಾ. ಹಂಗೆ ಕೆಲ್ಸ ಬಿಟ್ಟಿದ್ದಾರೆ ಈ ಮನೇಲಿ ಇರೋರ್ ಎಲ್ಲರ್ಗ್ ಯಾರೀಗುನು ಏನು ಕೆಲಸ ಇಲ್ದ ಮನೆ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅವ್ರರಿಗೆಲ್ಲಾ ತುಂಬಾ ಉಪಯೋಗ ಆಗ್ತದೆ.
ಹೌದು ಇವಾಗ ಅಂದ್ರ ಈಗ ಯಾ ಯಾರಿಗಾದ್ರೂನು ಈಗ ಏನೋ ಎದರ ಬಗ್ಗೆ ಈಗ ಈಗ ಯಾರೋ ನಮ್ಮ್ ಊರಲ್ಲಿ ಯ ಆದ್ರು ಡೆತ್ ಆಗಿರ್ತಾರೆ ಅಂತ ಅನ್ ಕೋಳಿಯ ಅಂತ ಟೈಮ್ ಅಲ್ಲಿ ಯಾರಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರೆ ಅಂತ ಅಂದ್ರೆ ಈಗ ಯಾರಾದ್ರರು ಗೊತ್ತೇ ಆಗ್ಬಿಡ್ತಾವೋ ನಮ. ಡೆತ್ ಆಗಿದ್ದಾರೆ ಅನ್ನೋದು ಅದು ಎಂತದಪ ಅಂದ್ರೆ ಈಗ.. ಫೋನ್ ಒಳಗೆ ಹಾಕಿರೋದಿಕ್ಕಲ್ವ ಗೊತ್ತಾಗಿದ್ದು ಅಷ್ಟು ಉಪಯೋಗ ಆಗ್ತಿದೆ.. ಫೋನ್ ಬಂದು ಹೌದಲ್ವಾ ಫೋನ್ ಅಂದ್ರೆ ತುಂಬ ಇಂಪಾರ್ಟೆಂಟ್ ಆಗಬಿಟ್ಟೈತೆ ಫೋನ್ ಅಂದ್ರೆ ಈಗ ಸಾವಿರಕ್ಕೆ ಇಪ್ಪತ್ತು ಸಾವರ ರೂಪೇಗೆ ನಾವ ಬೇಕ ಎಷ್ಟಕ್ಕೆ ಬೇಕ ಅಷ್ಟಕ್ಕೆಲ್ಲ ಪರ್ಚೇಸ್ ಮಾಡೋಷ್ಟು ಷ್ಟ ಲೆವೆಲ್ ಬಳದೈತೆ ಅಂದ್ರೆ ಫೋನ್ ಅನ್ನೋದು ನೀವೇ ಯೋಚನೆ ಮಾಡಿ ಅಲ್ವಾ ಎಷ್ಟ ಇಷ್ಟು ಡೆವಲಪ್ಮೆಂಟ್ ಆಗಿತ್ತ ಅಂದ್ರೆ ಅಷ್ಟಿಷ್ಟು ಡೆವಲಪ್ಮೆಂಟ್ ಆಗಿಲ್ಲ. ಆ ಅವಾಗೆಲ್ಲ ಆಹ ಅಂಗಡಿಲೊಂದು ಕಾಯನ್ ಬುತ ಇಟ್ಟಿರೋರು ಮತ್ತೆ ಯಾರೋ ಒಬ್ರು ಶ್ರೀಮಂತ್ರಗಳ ಮನೆಯಲ್ಲಿ ಆ ಲ್ಯಾಂಡ್ ಲೈನ್ ಲ್ಯಾಂಡ್ ಲೈನ್ ಅಥವಾ ಏನಾದ್ರು ಒಂದು ಕೀ ಪೆಡ್ ಸಟ್ ಆ ತರ ಇರೋದು ಆದ್ರೆ ಈ.. ನ ಯಾರಾದ್ರು ನಮ್ಮ ರಿಲೇಷನ್ಗಳು ಫೋನ್ ಮಾಡ್ಬೇಕು ಅಂದ್ರೆ ಅವ್ರಗಳ ನಂಬರ್ ಕೊಡ್ಬೇಕಿತ್ತು ನಾವು.. ಹ ಎನ್ ಬೂತು ಇಲ್ಲಾಂದ್ರೆ.. ಹಂಗ ದೊಡ್ಡೋರ ಮನೆಲ್ಯ ಆಂಡ್ಲೈನ್ ಇರ್ತಲ್ಲ.. ಆ ನಂಬರ್ ಗಳು ಕೊಟ್ಟು ಅವರು ಫೋನ್ ಮಾಡಿ ನಾ.. ಹ ಅವ್ರ ಕರ್ದು ಹಂಗೆಲ್ಲಾ ಮಾತಾಡ್ಬೇಕಿತ್ತು ಇವಾಗ ಆ ತರ ಇಲ್ಲ.. ಫೋನ್ ಅಂದ್ರೆ ಅಷ್ಟ.. ಷ್ಟ ಇಂಪಾರ್ಟೆಂಟ್ ಆಗೈತೆ ಮತ್ತ ಏನಪ್ಪಾ ಅಂದ್ರೆ ಈಗ ಎಸ್ ಎಸ್ ಎಲ್ ಸಿ ಪಿ ಯುಸು ಈ ಬತ್ತು ಅಂದ್ರೆ.. ಎ ಮಕ್ಳು ಎಷ್ಟು ಇಂಪಾರ್ಟೆಂಟ್ ಆಗೈ ಯಾಕೆಂದ್ರೆ ಆನ್ಲೈನ್ ಕ್ಲಾಸಸ್ ನಡತಿರ್ತವೆ ಮತ್ತೆ ಅದರಲ್ಲಿ ಅವ್ರಿಗೆ ಪ್ರಾಕ್ಟಿಕಲ್ ಅಂತ.. ಅದಂತೆ ಇದಂತೆ ಅವ್ರ ಕ್ವಶನ್ ಗೊತ್ತಾಗ್ಲಿಲ್ಲ ಅಂದ್ರುನು ಕೂಡ ಅದ್ರಲ್ಲೇ ಶೇರ್ ಮಾಡ್ಬಿಡ್ತಾರೆ. ಅಲ್ವಾ ಸೊ ಅದ್ರಿಂದ.. ಇಷ್ಟು ಇಂಪಾರಡೆಂಟ್ ಇದೆ ಫೋನ್ ಬಂದು ಮತ್ತೆ ನೀ ಓದ್ಬೇಕಾರೆಲ್ಲ ಯಾವತರ ಫೋನ ಯೂಸ್ ಮಾಡ್ತಾ ಇದ್ರೆ ಅಂದರೆ. ನಿಮ್ಗೆಲ್ಲಾ ಆನ್ಲೈನ್ ಕ್ಲಾಸ್ ಇತ್ತ ಅಥವಾ ಯಾವ್ ತರ ಅಂತ..
ನಾವು ನೈನ್ತ್ ಬರ ತನಕ ಆನ್ಲೈನ್ ಕ್ಲಾಸ್.. ಏನ್ ಇರ್ಲಿಲ್ಲ ಟೆಂತ್ ಬಂದು ಕೊರನಾ.. ಟೈಮ್ ಬಂತು ಆನ್ಲೈನ್ ಕ್ಲಸ್ ಆೇ ಡೆಸ್ಕ್ಫೋನ ನೋಡ್ಕೊಂಡ್ ಬಬೇಕು.. ಹಕೊಬೇಕು ಮನ್ ಫೋನ್ಲ್ಲಿ ಆನ್ಲೈನ್ ಕ್ಲಾ ಆ.. ಟ ಮಾಡ್ಬೇಕು ಫೋನಲ್ಲಿ ಬರ್ದೆ ಎಲ್ಲಾ ನಮ್ಗೆ ಕಳಸ್ಬೇಕು.. ಆಮೇಲೆ ಕರೆಕ್ಟ್ ಆಗೈತ.. ಗಂ ರಾತ್ರಿಗೆ ಎದಾಳ್ಬೇಕು ಎಲ್ಲಾ ಗ್ರೂಪ್ ಜಾಯ್ನ್ ಆಗ್ಬೇಕು.. ತರ ಇತತ್ತು ಇವಾಗ್ಲೂ ಅದು ಕಂಟಿನ್ಯೂ ಆ.. ಇದೆ ಆದ್ರೆ ಒಬ್ಬೊಬ್ರು ಕ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ ಮತ್ತ ಒಬ್ಬೊಬ್ರು ಆನ್ಲೈನ್.. ಪ್ಲಸ್ ಮಾಡ್ತಿಲ್ಲ.. ಯಾಕೆಂತಂದ್ರೆ ಇವಾಗ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಇವಾಗ.. ಯಾವವುದ ಏನು ವೈರಸ್ ಇಲ್ಲ ಮ ಯಾವವುದೇ ತರ ಲಾಕ್ ಡೌನ್ ಮಾಡ್ತಿಲ್ಲ ಹಂಗಾಗಿ ಅಷ್ಟೊ.. ಒಂದು ಅವರು.. ಆನ್ಲೈನ್ ಕ್ಲಾಸ್ ಇಂಪಾರ್ಟೆಂಟ್ ಕೊಡ್ತಿಲ್ಲ ಎಲ್ಲೋ ಒಬ್ಬೊಬ್ರು ಏನಾದ್ರು ಇಂಪಾರ್ಟೆಂಟ್ ಇದೆ ಸ್ಕೂಲ್.. ಕಾಲೇಜಲ್ಲ ಎಲ್ಲ ಏನು ಪಾಠ ಮಾಡಕ್ ಆಗಲ್ಲ ಅಂತ ಅಂದ್ರೆ ಮಾತ್ರ.. ಆನ್ಲೈನ್ ಕ್ಲಾಸ್ ತಗೊಂತಾರೆ..
ಹ್ಮ್ ಅಂದ್ರೆ ಒಬ್ಬೊಬ್ರಿಗೆ ಆನ್ಲೈನ್ ಕ್ಲಾಸಸ್ಗಳು ಅರ್ಥ ಆಗಲ್ವಲ್ಲ.. ಕಾಲೇಜ್ಗಳಗ್ ಹೋಗ್ತಾರೆ ಅಷ್ಟೇನೆ ಆಮೇಲೆ ಏನಪ್ಪಾ ಅಂದ್ರೆ ಈ ಫೋನ್.. ಫೋನ್ ಅನ್ನೋದು ಅಷ್ಟೇ ಅಲ್ಲ ಅದ್ರಂದ ತುಂಬಾ.. ಜನಗಳು ರೀಲ್ಸ್ ಮುಖಾಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಮ. ಫುಲಿಟ್ ಮಾರ್ಕೆಟ್ ಅದ್ರ ಮುಖಾಂತರ ಫೇಸ್ಬುಕ್ ಅಲ್ಲಿ.. ಮತ್ತೆ ಯೂಟ್ಯೂಬ್ ಅಲ್ಲಿ ಇದ್ರಲ್ಲೆಲ್ಲ ಕೂಡ ಅರ್ನ್ ಮಾಡ್ತಿದ್ದಾರೆ ಅಮೌಂಟ್ ಅನ್ನೋ.. ತುಂಬಾ ಗಳಿಸತಿದ್ದಾರೆ ಆಮೇಲೆ ಫೋನ್ ಮುಖಾಂತರ ಒಬ್ಬೊಬ್ರು ಪ್ರ.. ಪ್ರತಿಭೆಗಳನ್ನ ತೋರ್ಸ್ಕತ್ತಿದಿದ್ದಾರೆ..
ಹೌದು
ಲೈಕ್ ಮಾಡೋದಂತ ಶೆ ಶೇರ್ ಮಾಡೋದಂತೆ ಕಮೆಂಟ್ಸ್ ಮಾಡದಂತೆ.
ಒಬ್ಬರು ಬಗ್ಗೆ ಬ ನಮ್ಗೆ ಏನು ಗೊತ್ತ ಇರಲ್ಲ ಅವ್ರ ಬಗ್ಗೆ ತಿಳಸೋದು.. ಮತ್ತೆ ಹೇಳೋದು ಒಬ್ಬೊಬ್ರ ಬಗ್ಗೆ ಅವ್ರು ಎಷ್ಟೊಂದು ಆಕ್ಟಿವ್ ಇರ್ತಾರೆ.. ಅವ್ರ ಮತ್ತ ಅವರೆಷ್ಟು ಓದಿದ್ದಾರೆ ಅವರೆಷ್ಟು ಅಚೀವ್ ಮಾಡ್ತಾ ಇದ್ದಾರೆ..
ಹೌದೌದು ಇವಾಗ ಹೆಂಗಪ್ಪಾ ಅಂದ್ರೆ ಫೋನ್ಲ್ಲನೆ ಕೂಡ.. ಆ ಮದ್ವೆದು.. ಎಲ್ಲಾ ಅಡ್ವರ್ಟೈಸ್ಮೆಂಟ್ ಆಗ್ಬೊಡ್ಬಹದು ಈಗ ಒಬ್ಬನ ಹುಡುಗಂಗೆ ಹುಗ ಸಿಕ್ಲಿಲ್ಲ ಅಂದ್ರೆ.. ಕೂಡ ಫೋನ ಅಲ್ಲಿ ಅಪ್ಲೋಡ್ ಮಾಡ್ಬಿಡೋದು ಮ್ಯಾಟ್ರ ಮನಿ ಅದಂತೆ ಇದಂತೆ ಅಂತ ಮ.. ಮನಲೆೆಲ್ಲಾ ಹಾಕಿ ಅಷ್ಟು ಮುಂದುವರೆದಿದೆ ಅಂದ್ರೆ ಕಲಿಯುಗ ಫೋನ್ ಇಲ್ದನೆ ಯಾರು ಇಲ್ಲ ಅ
ಹಾಗೆಲ್ಲ ಬರಿ ಊರ್ ಬಗ್ಗೆ ಮಾತ್ರ ಗೊತ್ತಿರ್ತಿತ್ತು ಅದು ಒಬ್ರು ಒಬ್ಬರು ಮಾತಾಡಿ ಮಾತಾಡಿ ತಿಳ್ಕೊತಾ ಅದು ಇವಾಗ ಇಡೀ ದೇಶದ್ದೇ ಅದು ಯಾರತ್ರನು ಕೇಳಾಗಿಲ್ಲ ಹೇಳಾಗಿಲ್ಲ ಏನ್ ವಿಷಯ ಅಂತಾನೂ ಕೇಳಾಗಿಲ್ಲ
ನಿನ್ ಹತ್ರ ಏನ್ ಕೇಳದ್ ಬಿಡು ಹಾ ಅದೇ ನಿನ್ ಹತ್ರ ಏನ್ ಕೇಳದ್ ಬಿಡು ಮೊ ಮಬೈಲ್ ಐತೆ ಸರ್ಚ್ ಮಾಡ್ಕೊತೀನಿ ಅನ್ನೋ ರೇಂಜ ಎಲ್ಲ ಮುಂದುವರಿದಿದೆ
ನಮ್ಗೆ ಏನೇ ಕ್ವಶನ್ ಬ ಅವ ಡೌಟ್ ಇದ್ರು ಮೊಬೈಲ್ ಅಲ್ಲಿ ತಕೊಬಹದು ನಾವ್ ಏನೇ ಅಡ್ಗೆ ಮಾಡಬೇಕಂದ ತಕೊಂಬೋದು ಅಕಸ್ಮಾತ್ ಯಾರಿಗಾದರೂ ಎಮರ್ಜೆನ್ಸಿ ಕಾಲ್ ಮಾಡ್ಬೇಕು ಅಂತಂದ್ರದು ನಾವು ಫೋನ್ ಮಾಡ್ಬ ಕಾಲ್ ಮಾಡ್ಬೋದು ಆತರ ಆಗಿದೆ ಇವಾಗ
ಹ್ಮ್ ಓಕೆ ಓಕೆ ಥ್ಯಾಂಕ್ ಯು
ಹ್ಮ ಥ್ಯಾಂಕ್ ಯು ನಿಮ ಸಾಗ ಹ